ಹು ಹು ಏನ್ ತಿಂದಿ.
ಹ್ಮ.
ಎಲ್ಲಿಲ್ಲಿ
ದೂಗೆ ಬಂದೇವ.
ಹ್ಮ ಎಲ್ಲಾ ಆರಾಮ ಅಂದರ
ಹಾ ಹಾ ಆರಾಮ
ಹ್ಮ್
ಹ್ಮ್
ಹ್ಮ್ ಏನ್ ನೋಡುದ
ಹ್ಮ
ಹ್ಮ್ ಏನ್ ನಡದ
ಬ
ಹ್ಮ್ ಉಟದ ಹಾಗೆ ತೊಂದ್ರ ಹ್ಮ್ ಬನಿಲ್ಲ
ಹ್ಮ್
ಆಗಲ್ಲ
ಇಲ್ಲ
ಹ್ಮ
ಅಲೋ ಅಲೋ
ಯಾವೂರಾಗಿದ್ದೀ ಹ ಮಾಡತ
ಅಲೋ
ಭದ್ರಾವಾದ
ಹಲ
ಅರು
ಹ
ಹಾ ಹೇಳ ಹಲೋ ಹ್ಮಯ ಹಲೋ ಹ್ಮ್ ಹ ಹಲೋ ಹಲೋ ಅ ಹಾಲೋ ಅತರ ಹಲೋ ಹ ಹ
ಹ ಬಾಸ್ ಲ್ಲೆನಾ ಹ್ಮ ಹ ಮತ್ತಂಗಡೆ ಮಾದಳ ಹ್ಮ್ ಊರು ಬ ಹೈದರಾಬಾದಕ ಹ ಹ್ಮ ಹ್ಮ
ಮತ್ತ ಬೆಳಿ ಮಳಿ ಹೆಂಗ ಅದ ಎಲ್ಲ
ತಮ್ಮ ಇತು ಹೈದರಾಾರ್ದೇ ಒಂದ್ ತೊಂದೆ ಆಯ್ತು
ಹ್ಮ್ ಊರಾಗ ಮಳೆ ಇ ಬಂತಲ್ಲ
ಹಾ
ಹ್ಮ್
ಎಲ್ಲ ಆರಾಮ್ ಅಂದ್ರ.
ಹ್ಮ್ ಮಳೆ ಎಲ್ಲಿ. ಹ್ಮ್
ಮತ್ತ ಯಾವಗ ಹೊಂಟಿದಿ ಚಿತ್ರದುರ್ಗಕ್ಕ.
ಚಿತ್ರದುರ್ಗಕ್ಕ ಬರ್ತೇನೀ ಇನೋಂದ ವಾರ.
ಚಿಇನ್ನ ಒಂದು ವಾರ ಚಿತ್ರದುರ್ಗಗ ಬರಲಂತಾ.
ಹ ಇಲ್ಲಿ ಹೈದ್ರಾಬಾದ್ನ ಗ ಸ್ವಲ್ಪ ಕೆಲಸ ಆದಾ.
ಹಾ ಹಾ
ಹ್ಮ್ ಹೈದ್ರಾಬಾದ್ನಾಗ ಕೆಲ್ಸ ಆದ ಅದಕ್ ಬಂದಿಲ್ಲ ಬರ್ತೀನಿ ಒಂದ್ ಒಂದು ವಾರನೆಗ ಚಿತ್ರದುರ್ಗಗ್ ಬರ್ತಿ ಹ್ಮ್.
ಹ್ಮ್
ಎಲ್ಲಾ ಆರಾಮ್ ಅಂದ್ರ.
ಇಲ್ಲೊ ನೀ ಇದ್ದಿದಿ.
ಹೆಂಗಾದ.
ಎಲ್ಲಿ ಹೋದ. ನೀ ಎಲ್ಲಿದಿ.
ಹಲೋ.
ಹ್ಮ ಚಲೋ ಅದ ಬಿಡು ನೀನು ಎಲ್ಲಿದಿ. ನೀ ಎಲ್ಲಿದಿ.
ಎಲ್ಲಿದಿ.
ನೀವ್ ಎಲ್ಲಿದಿರಿ ಕೇಳೀತೀನಿ ನಾ.
ಎಲ್ಲಿದ್ದಿ ಹೊರಗೆ ಬಾ
ಕೆಳಸದ ಹೊರಗಿದ್ವೋ ಹೊರಗ ಗೇಟ್ನಲ್ಲಿ.
ಹೊರಾಗ ಗೇಟ್ ದಾಟ್ ಹೊರ ಕುಂತೀನಿ ಇಲ್ಲಿ ಗಾರ್ಡನ್ ಐತ್ಲ ಪಬ್ಲಿಕ್ ಗಾರ್ಡನ್.
ಹಾ.
ತೆಂಗಿನ ಗಿಡ ಅದಾವ. ಅಶೋಕ ಗಿಡಲ್ಲಿ ಬಾದಾಮ್ ಗಿಡ ದೇವಿನ್ ಮರ ಕಂಬ ಟಿಸಿ ಕಂಬಾ ಲೈಟಾ
ಹಾ
ಹಲೋ
ಹ್ಮ ಹಾ ಹೇಳ ಹೇಳು ಕೇ ಕೇಳ್ಸ ಕೆಳ್ಸಸತ ಹೇಳು.
ಹ್ಮ ಅದೇಲ್ಲಿ ಕಂಬಾ ಲೈಟಾ? ಕರೆಂಟಾ ಗೇಟಾ.
ಮಪ್ಪಾ
ಬಟ್ ಬಟ್ಟಿಗೆ ಕಟ್ಟಿ. ರಾಳ ಜರ್ನೆಟ್ರ ಪತ್ರ.
ಹ್ಮ
ಪೈಪಾ. ಅವರು ಮಾರಾಟದವ್ರು ಯುದ್ಧ ಮಾಡಕ್ ಹೋಗ್ಯಾರ.
ಹ ಈಗ ಬಿದ್ದ
ಹ್ಮ್ ಅದು ಬೂದ್ನ ಹ ಬೆಳ್ಳ್ಳಕ್ಕ ಹೋಗ್ಯಾರ. ಇದು ನಿವಮ್ ಕಡಗ್ ಪೈಪ್ ಬಾಳ ಅಂತಲ್ಲ
ಹಾ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
ಹಲೋ
ಹಾ ಹಲೋ
ಗಡಿ ಪೈಪ್ ಬಾಳ ಅಂತ ಪೈಪ್ಗಳು
ಹ್ಮ್ ಮತ್ತ ನೀನ್ ಸುತ್ತಮುತ್ತ ಏನೇನದ ವಾತಾವರಣ ಹೆಂಗ ಅದ ಇವತ್ತದು.
ಹ್ಮ್
ತ
ಆಳಿದ್ರು.
ಹ್ಮ್.
ಒಂದ್ ಮಂಚ ಇರಲ್ಲಾ. ನೀವೆಲ್ಲಾ ಇದು ಡೇಂಜರ್ ಮಂದಿ ಅಲ್ಲ
ಹ್ಮ್ ಹ್ಮ.
ಹ್ಮ.
ಕ್ಕೋಗಿ ಹೊಲ್ದ ಜರಕ್ ತೋಗ್ರಿ. ಹ್ಮ್ ಆರಾಮದ್ದೊ ಅಲ್ಲ ಮಳೆ ಐತಲ್ಲ ಹೊಲಕ್ಕ ಹೋಗಿ. ತೊಗರಿದ ಬಿತ್ತಿ ಮಾಡಿ ಬರ್ಬೇಕತ್ತ ನಮ್ದ್ ಲೆಕ್ಕ ನೋಡವಾ.
ಬಿ
ಹ್ಮ್.
ಹ್ಮ್ ಮತ್ತ ಏನ್ ಬಿತ್ತ್ ಬೇಕ್ ಅನಂತಿರಿ
ರಡು ಸಾವ ಆರಡು ಸಾವಿರ ತಳಗರಿ ಆಡು ಸಾವಾಲ ಇಷ್ಟಾರ
ಹ್ಮ
ಒಂದ್ ಸಾಲ ತೊಗರಿ ಒಂದ್ ಸಾಲ ಹೆಸರ ಅಬತ್ವ ಕಲಿತೇವು.
ಹ್ಮ್ಮ.
ಹ್ಮ್.
ಎರಡು ತೊಗರಿ ಒಂದ್ ಹೆಸರ.
ಹ್ಮ್. ಹ್ಮ್.
ಹಲೋ ನೆಟ್ವರ್ಕ್ ಹೊಲ್ದಾಗಿದ್ದಾರ ನೆಟ್ವರ್ಕ್ ಬರ್ಲಿ ಅದ.
ಹಾ ಹೊಲ್ದ ಇದಿದ್ದೇ ನೋ. ಹೊ ವಾಕಿಂಗ್ ಬಂದೇನೆ ಹೈದರಾಬಾದ್ ನಿಲ್ಲ ವಾಕಿಂಗ್ ಬಂದ.
ಕೆಲ್ಸ ಮಾಡ್ಲಕ್ಕ.
ಎಲ್ಲ ಇಲ್ಲಲ್ಲಿ ಇರ್ತ ಜೋಳ ಇಲ್ಲಿಲ್ಲಿ. ಹ.
ಹಂಗ ಹಊರ್ಗಳು ಅಂದ್ರೆ ಬಾಳ ಇಷ್ಟಪ್ಪ ಅವಊರ್ಗಳು ನಭಿ ಮನ್ಡ ಹಸತ್. ಸರಿ. ಒಂದು ಲಕ್ಷದ ಎಂಬತ್ತು ಸಾವಿರ ಕೊಟ್ಟ
ಹ್ಮ ಚಲೋ ರವಲ್ಲ
ಹ್ಮ್್ಮ ಟಾ
ಹ್ಮ್
ಒಂದು ಆ ಅಡ್ಡುಂಗ ನಾ ಮುಂದ ಈ ಮುಂದ ಅನ್ಕೊತ ಅಡ್ಡು ಬಾರಿತ
ಹ್ಮ್
ಹ್ಮ
ಹಗಿ ಗಂಗುವ
ಹ್ಮ್ ಅಡಿ ಗಾಡಿ ಅವನ್ ನಡಪಲಿಲ್ಲ
ಹ್ಮ್
ಹ್ಮ್
ನಮ ದೀಪು ಮೊಂಡರ
ಹ್ಮ್ ಚೀಿಕ ಭಾರಿ ಮತ್ತ ಒಂದ ಲಕ್ಷ ಅಂಬಸರ್ ಕೊತಾನ ಮ ಸು್ಣ
ಹ ಒಂದ್ ಎಡು ಎಮ್ಮೆ ಕಟ್ಟ ಈಗ
ಹ್ಮ್
ಆ
ಹ ಹಾ ಬೇರಿ ಇದಕ್ಕ ಹಾಗ
ನಾರಿ ಏರಿ ಮಾಡ ಕೇಳತ್ತೀರಿ
ಹ್ಮ
ನಾನ ಇಂಡ ಇರ್ಲಿ ಏನ ಜರ ಸಣ್ಣ ಬಿಸ್ನೆಸ್ ಮಾಡ್ಬೇಕು ವ್ಯವಾರ ವ್ಯವಾರ ಮಾಡ್ಕೋದ ಮಾಡಕೋ ಮಾಡ್ಬೇಕಲ್ ಪಾರಿ ಪಡಿದ
ಹ್ಮ್
ಹ್ಮ
ಹ್ಮ್
ಮತ್ತ ಏನೇನ್ ಬಿತ್ಬೇಕ ಈಸಾರಿ.
ಸ್ವಲ್ಪ ಅಲ್ಲಪೊ ಮತ್ತೆ ಅಕಡಿಕಡೆಗೆ
ಫೊನ್ ಹಾಕು ಮನಿಗ್ ಬರ್ತಂದರ. ಜಲ್ದಿ
ಆಯ್ತುದ ಎತ್ ಹಊರಿ ಕಕೊಂಡದ ಹಊರಿ ಕಟ್ಕ ಹಸ್ತೇನತ್ ನಿಂಗ್ ಮಾತ್ತ.
ಹ್ಮ್ ಹ್ ಹ್ ಹಾ ಹಾ ಹಾ